ಹಲೋ
ಕೆಲ್ಸಲ್ರಿ
ಕೇಳಿಸ್ತದ್ರಿ ಆರಾಮ್ ನೋಡ್ರಿ ನೀವ್ರೀ
ಕಮ್ಮಿ ನೋಡ್ರರಿ ಊಟಾರಿ ಏನಿಲ್ಲ ಸುಮ್ಕೊತಿದ್ದ
ಇನ್ನೂ ಊಟ ಆಗ್ಯಾದ್ರೀ ಬೆಳಿಗ್ಗೆ ಹಾ ಹಾಗದ ನಿಮ್ದ್ರಿ ಹಾ ಕಳ್ಸಿ ನೋಡ್ರಿ ಎಂಟುವರೆಗೆ ಹೋಗ್ಬಿಡ್ತಾರ ಮಕ್ಕಳ ಶಾಲಿಗೆ
ನಾಲ್ಕವರಿಗೆ ಬರ್
ಹಾ ಐದ್ ಗಂಟೆ ರೀ ಹ್ಮ್ ಐದ್ ಗಂಟೆ ಬರ್ತಾರ ಹ್ಮ್ ಹುಡುಗರು ಹೋಗ್ಯರೀ ಶಾಲಿಗೆ
ಹೋಗ್ಯಾರ್ರಿ ಇವರು ಎಂಟ ಗಂಟಕ್ ಹೋಗ್ಯಾರ್ರಿ
ಹಾ
ಬರ್ತಾರ ರೀ ಅವ್ರನು
ಹ್ಮ್ ಆ ಕಡೆ ಎಲ್ಲಾ ಮೂರ್ ಗಂಟೆ
ಇಲ್ರರಿ ಇವ್ರ ಸಣ್ಣಾರಾರಂತ ಮೂರ್ ಗಂಟೆಗ್ ಬಿಡ್ತಾರೀ ದೊಡ್ಡೋಗೆಲ್ಲಾ ಐದ್ ಗಂಟಗ್ ಬಿಡ್ತಾರಿ
ಅಂದ್ರೆ ಕೆಲವೊಂದು ನಮ್ಮ ರಿಲೇಶನ್ ನಮ್ಮ್ ರಿಲೇಶನ್ ಎಲ್ಲಾ ಆ ಕಡೆ ಅದಾರಲ್ರಿ ಮೂರ್ ಗಂಟೆಗೆ ಬಂದ ಬೀಡ್ತರ ಅಲ್ಲ
ಅಂದ್ರೆ ಒಂದೊಂದು ಏರಿಯಾದ್ಮ್ಯಾಗ ಹೋಗ್ತವ್ರ ಅವನು
ಹೌದಾ ಹ್ಮ್ ಹ್ಮ್
ಇಲ್ಲಿ ನಂಬಳ್ಳಿ ಹಾಗಿಳ್ರಿ
ಹ್ಮ್ ಆರಾಮದ್ರಲ್ರಿ ಹುಡುಗ
ಹ್ಮ್ ಆರಾಮ ಅದಾರ್ರೀ
ಹ್ಮ್ ನೀವು ಡಬ್ಬಿಯಾಗ ಹಾಕಿ ಕಲಿಸ್ತಾರಿ
ಹಾಕೆ ಕಳಿಸ್ತೇನ್ರಿ ಒಂದು ಸ್ವಲ್ಪ ಸ್ನಾಯಕ್ಸ್ ಒಂದ್ ಟೈಮ್ ಊಟ
ಹಾ
ಹಾಕೆ ಕಳಿಸ್ತೇನಿ ನೋಡ್ರಿ
ಅಂದ್ರೆ ಆ ಕಡೆ ಎಲ್ಲಾ ಒಂದ್ ಟೈಮ್ ಸ್ನಾಯಾಕ್ಸ್ ಹಾಕ್ಬೇಕು ಮತ್ತೆ ಊಟ ಹಾಕ್ಬೇಕು ಮತ್ತೆ ನಾಷ್ಟ ಈ ತರ ಎಲ್ಲಾ
ಈ ತರ ಎಲ್ಲ ಹ್ಮ ಈ ತರ ಎಲ್ಲಾ ಆಗ್ಬೇಕ್ರರು ಒಂದ್
ಹ್ಮ್ ಹೌದೌದ್ರಿ ಹ ಆ ಕಡೆ ಹಂಗ್ಯಾರ ತಂಗದ್ದಲ್ಲ. ಆರೋಗ್ಯವಾಗಿ ಇರ್ತಾರೆ ಮ
ಹ್ಮ್ ಇಲ್ಲ ಏನಂದ್ರೆ ಒನ್ ಟೈಮ್ ಸ್ನಾಕ್ಸ್ ಸ್ನಾಯಕ್ಸ್ ಅಂದ್ರರುನು ಮತ್ತೆ ಏನಾರ. ಏಕಾಂಗಿಲ್. ಂದ್ರ ಫ್ರೂಟ್ಸ ಡ್ರೈ ಫ್ರೂಟ್ಸ ಅವು ಹಾಕ್ಬೇಕು ಹ್ಮ ಈ ತರ ಹಾಕ್ಬೇಕು.
ಹಾ ಅಂದ್ರೆ ಮಕ್ಳ ಬೆಳವಣಿಗೆ. ಚೆನ್ನಾಗಿರ್ತರಿ ಅಂತ ತಿನ್ನದ್ರೆ ನ ಮಯಗಾರ ಕೊತತಿವಿವದು ಕೊಡಂಗಿಲ್ಲ.
ಹ್ಮ್ ಅದೇ ಅವ್ರ ಅದು ಇದು ಮ್ಯಾಗಿ ಮಾಡಿದೆ ಅದು ಹಾಕಿದೆ ಇದು ಹಾಕಿದೆ ಹೊರ್ಗಿಂದ ಎಲ್ಲಾ ಏನಾರ. ಚಿಪ್ಸ್ ಹಾಕಿದೆ ಅದುದೆಲ್ಲಾ ಬಿಸ್ಕೆಟ್ ಹಾಕಿ ಹಬೇಡ್ರಿ ಅಂತಾರ ಅವ್್ಮ ಫ್ರೂಟ್ಸ್ ಹಾಕ್ರಿ ವೆಜಿಟೇಬಲ್ಸ್ ಅದನ್ನೇ. ಬೇಿಸಿ ಕ್ರಿ. ಹ ಇವುಡ್ರೈ ಕುಡ್ ಸಾಕ್ರೆ ಅಂತ
ಹ್ಮ
ದಿನ ಒಂದೊಂದ ತರ ಫ್ರಟ್ಸ್ ಹಾಕಿದೆ. ಒಂದು ವಾರ ಹೋಗುತ್ತಾರೆ ಅಂತಾರ ಅವರು.
ಹೌದ ರೀ ಮತ್ತೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ ಹ್ರ ಸ್ವಲ್ಪ ಉಪ್ಪು ಅದು ಹಾಕಿ ಹಾಕಿ ಕೊಟ್ರೆ ತಿಂತಾರೆರು.
ತಿಂತಾರ ನಾ ಇವರು ನಮ್ಮವರೇನ ಹಂಗೇನ್ ಇಲ್ರಿ ಅದು ಏನ್ ಹಾಕಕೊಟ್ರಿ ತಿಂತಾರ ಅದವಲ್ಲ ಇದು ಅಲ್ಲ ಅಂತ ಏನಿಲ್ಲ.
ಹ್ಮ್ ಆತಾ ಹ್ಮ್ ಮತ್ತಾರೆ.
ಮತ್ ನಾಷ್ಟ ಏನಲ್ರ ಅದೇ ಅವ್ರಿಗೆ ಬಾಕ್ಸಿ ಚಪಾತಿನೇ ಮಾಡಿದ್ದೇರಿ. ಚಪಾತಿ ಬೀನ್ಸ್ ಪಲ್ಯ ಮತ್ತೇಏನಂದ್ರರು ಪುಳಿ ಒಗರ ಮಾಡಿದ್ದೇರಿ.
ಹ್ಮ್
ಅದನೇ ಅವ್ರಗ್ ಚಪ್ಪ ತ್ತ ಆಾಕೊಟ್ಟೆ ನಾವ್ನ್ ಅದೇ ಉಂಡಿವ್ರಿ ಮತ್ತ ಅವ್ರಗೊಂದು ನಮಗೊಂದು ಎಲ್ಲೆಲ್ಲ ಎರಡೆರಡು. ಹ್ಮ್ ಅದೇ ಮಾಡಿದಿದ್ದಾರೆ ಮತ್ತ್ ಸಂಜಿಕ್ ಮತ್ತ್ ಬೇರೆ ಏನಾರರು. ಮಾಡಿದ್ರ ಆಯತ್ ಅಂತ. ಬಿೇಟ್ಟಿ ನೋಡ್ರಿ ನೀವೇನ್ ಅಡಗೆ ಮಾಡಿದ್ರಿ.
ಹಾ ನಾವು ರೊಟ್ಟಿ ಪಲ್ಯಾರಿ ಅಂದ್ರೆ ಹ ಆ ರೊಟ್ಟಿ ಚೌಳಿಗೆ ಪಲ್ಲೆ ಅನ್ನ ಸ್
ಹ್ಮ್ ನಾವ ಇವತ್ತ ಸ ಶುಕ್ರವಾರ ಅಂತ ಹೇಳ ಟ್ಟಿ ಮಾಡಲ್ರಿ ನಮ್ಮ್ ಮನ್ಯಾಗ ಹ್ಮ್ ಅದಕ್ಕೆ ಚಪಾತಿ ಮಾಡಿದಾರ ಮತ್ತ
ಅಮಾಸ್ಯೆ ಉಣಿವ್ ಅಷ್ಟೇ ಇಲ್ಲ
ಇಲ್ರರಿ ನಾವು ಶಿವ ಶುಕ್ರವಾರ ಅಂತ ಮಾಡಾಲ್ರಿ ನಮ್ಮ್ ಮನ್ಯಾಗ
ಆ ದೇವ್ರವಾಗ್ ಪಾಡಲ್ ಏನ್ರಿ
ಹ್ಮ ದೇವ್ರ ಅದಕ್ಕೇಏನಂದ್ರ ಬಿಟ್ಟಿದೀವ್ರಿ
ಹಾಗೆ
ಹ
ಎ ನಡತ ಒಂದಿನ ನಿಮಗೂ ನಿಮ್ಗೂರು ಎಷ್ಟು ಸಿಗತ ರೊಟ್ಟಿ ಮಾಡದು ಹ ಹ್ಮ ಹ ಹಂಗೆ ಆಗ್ತವ್ರಿ ಆದ್ರೆ ಈ ರೊಟ್ಟಿ ಮಾಡ್ದಂಗ ಆಗಂಗಿಲ್ಲ ಯಾವ್ದ ರಟ್ಟಿ ಮಾಡಿದ್ರೆ ಯಕ್ರ ಕೆಲ್ಸ ಸೇರಿ ಆಗ್ಬಡ್ತರಿ ಒಳ್ಳಿ ಮಾಡಾಂಗಿರಲ್ಲ ಹ ಬೇರೆ ಏನಾರ ಮಾಡ್ಕೋಕೋತಾರ ಒಳ್ಳೆ ಮಾಡದೇ ಆದ್
ಆಯ್ ಚಂದನ ಅಡುಗಿನೇ ಮಾಡ್ದಂಗ ಆತದರಿ
ದಾಟಿ ತಮ್ಮ
ಒಟ್ಟಿನ ತುಂಬಲ್ರಿ ಮತ್ತ ಚಂದ ನೀವು ಮುಂಜೆಂದಮ್ಮ ಮಾಡ ಮತ್ ಅನ್ನಡಕ್ ಬಂದಮ್ಮನಂದರು ಮತ್ತ
ಹೌದೌದು ಹಂಗೆ ಆಗ್ತದ ನೋಡ್ರ ಹಾ ಹೌದೌದು ಮತ್ತ ಈಗ ಮಾಡ್ಬೇಕೇನ್ರಿ ಅಡಗೆ ಅದ್ದಾಡದ್
ಏ ಇಲ್ರಿ ಮಾಡಲ್ರಿ ಐತ್ರಿ ಹ್ಮ್ ಇನ್ನ ಪುಳಿಯೋಗ್ರಿ ಅನ್ನ ಪಲ್ಯೆ ಎಲ್ಲಾ ಐತ್ರಿ ಇನ್ನೇನ್ ಸಂಜೆಕ್ ಅವ್ರ ಏನಾರು ತಿಂತೀನಿ ಅಂದ್ರ ಮಾಡಿಕ ಕೊಡ್ತೇನ್ ರೀ ಏ ಅದೇ ಇತ್ ಅಂದ್ರ ಅದೇ ಬಿಟ್ಟ ಬಿಡ್ತೀನಿ ಇಲ್ಲ ಸ್ವಲ್ಪ ರೈಸ್ ಏನಾರು ಬಿಸಿದ್ ಮಾಡ್ ಕೊಡ್ಬೇಕ್ ರಿ ಅವ್ರೀ
ಹೌದೌದು ಮತ್ ಹುಡುಗರ್ ಬರ್ತಾವಲ್ರರಿ ಮಸ್ಕೊಂಡ್ ಬರ್ತಿರ್ತಾರ ಸ್ವಲ್ಪ ಏನಾರ ಸ್ನ್ಯಕ್ ಅದ ಏನಾರ ತೋಡ ಗಿಡ ಅಂತ ಮಾಡ್ ತಿತಾರೆ ಮತ್ತೆ
ಈ ಸಾಯಂಕಾಲ ಈ ಬರೋಣ ಮೂರ್ ಗಂಟೆಗೆ ಬೋಣನೆ ಒಂದ್ ಸ್ವಲ್ಪ ಊಟ ಮಾಡಿ ಮಲ್ಕೊ ಬಿಡ್ ತ್ತರ್ರೀ
ಹಾ ಹೌದೌ ಮಲಕೂತಾರ ಅಲ್ರಿ ಬಂದ್ಗಳೆ
ಯಯಾವ ಮಲ್ಕೊಲ್ ಅಂತರೀ ನಾನೇ
ಹೌದ್ರಿ ಒಂದ್ ಸ್ವಲ್ಪ ಮಲ್ಕೊಂಡ್ರ ರೇಷ್ಟ್ ಅದಂಗ ಆಗತ್ತ ನಡೀತಾದ್ರೀ
ರೆಸ್ಟ್ ಆದಂಗ ಆಗ್ತ್ರರಿ ಮುಂಜನ್ ಜಲ್ದಿ ಎದ್ತಾರಲ್ರಿ ಅನ್ಕಿ ಸುಮ್ ಸುಸ್ತ ಆದಂಗ ಆತದಂತೇಳಿ ನಾನೇ ಬರೋಣನೆ ಮೂರ್ ಗಂಟೆಕ್ ಬರ್ತಾರಿ ಬಂದು ಒಂದ್ ಅರ್ಧ ಹತ್ ತಾಸ ಆಟಾಡಿ ಊಟ ಮಾಡಿ ನಾಲ್ಕ ಗಂಟೆಗೆ ಮಲ್ಕೋತಾರ ರೀ ನಾಲ್ ಗಂಟೆಗೆ
ಹಾ ನಡೀತಾರ ತಾಸ್ ಮಾಲಕೂಂಡು ಮತ್ತ ಕಡ್ರಿ ಇದ ಅನಿಸ್ತದ್ರೆ ಕೆಲ್ಸಾವ ಎಲ್ಲ ಹ ಹ ಫ್ರೆಶ್ ಆಗ್ತದ ಮತ್ತೆ ಇಕ ರಾತ್ರಿ ಗಲಾ ಮಾಡಕ ತೋಡ್ತಾರೆ ಕರಿ ಕರಿ ಮಾಡಕ
ಹ್ಮ ನಿದ್ದಿ ಸರಿಯಾಗ ಆಗ್ಲಿಲ್ಲಂತ ಅಂದ್ರ ಮತ್ತ ಅವರಿಗೂ ಒಂತರ ಮೈಯ ಅದೆಲ್ಲ ವಜ್ಜ ಆದಂಗ ಆಗ್ತದ್ರ ಅವ್ರಿಗೆ
ಮನ್ಸ್ತನಿರ ಬಿಡಲ್ರರಿ ನಾನೇನ್ ಮಲ್ಕೊಂಡ್ರಿ ಅವ್ರು ಡ್ಯೂಟಿಗ್ ಹೋಗ್ ಬಂದು
ಹೌದ್ರಿ
ಅವ್ರು ಓತ್ತತ್ರರಿ ಸದ್ಯಾಗ ಒಂದಕ ಹೂತರ ಏನ ಕಕೊಂಡ್ರ ಮಂಜಾನೆೇ ಬಂದಾರ ಇವತ್
ಹ್ಮ್ ಹ್ಮ್ ನೈಟ್ ಡ್ಯೂಟಿ ಇತ್ತಾನ
ರಿ ಹೋಗ ಬಾಂದರ ರ ಊಟ ಮಾಡಿ ಮಲ್ ಕೊಂಡರೆ ಅವ್ರು
ಹೌದ ಹೇಳರೀ ರೇಷ್ಟ್ ಬೇಕಲ್ ಸ್ವಲ್ಪ
ಹ್ಮ್ ರೆಸ್ ಬಕ್
ಹ್ಮ್ ಹೌದೌದ ಹಂಗೆ ಆಗ್ತೌದು ಮತ್ತೆ ಹಾ ಆರಾಮದೇ ನೋಡ್ರಿ ಮತ್ತಾರೀ ಸ್ಕೂಲ್ ಸ್ಕೂಲ್ಲ್ಲ ಎಂಗ್ ಚೊಲೋ. ತ್ರೀ ಅಕಡ.
ಚಿಂಗ್ ಮಾಡಕ್ ಅಲ್ಲೇ.
ಹ್ಮ್ ನಾ್ ನಡಿತತದ್ರೀ ನಿಮ್ದ್ ಬೇಡ್ ಮುಗ್ದದೆ ನೋೋಗ್ಬೇಕು.
ಅಂದ್ರಲ್ರಿ ಇವರು ಹುಡುಗುರು ಸ್ಕೂಲ್ದಾಗೆ ಬಾಂದ್ರಿ ಎಲ್ ಕೆಜಿ ಯು ಕೆಜಿ ಹೇಳಕೆ. ಕೆ.
ಹ್ಮ್
ಈ ನಮ್ಮ ಮಕ್ಳು ಸುಮ್ಮ್ನೆ ಇರಲ್ಲಲ್ಲ ನಾವು ಹೋದ್ರ.
ಹೌದೌದ್ರಿ
ಹ್ಮ ಅದಕ್ಕೆ. ನಮ್ಮ್ಕ್ಳ ಇದ್ದುದಿಲ್ಲ ಅಂದ್ರೆ ಹೋಗಬದು. ಅದಾಗಿತ್ತುು.
ಅಂದ್ರೆ ಬೇರೆ ಕುಲಾರ್ ನಡೀತದ್ರೀ
ಬೇರೆ ಸ್ಕೂಲ್ ಆದ್ರ ನಡ್ಯಲ್ರೀ ಟೈಮಿಂಗ್ಸ್ ಅವ್ರಿಗೆ ನಮಗ ಸಟ್ ಆಗ್ಬೇಕಲ್ರೀ ಹುಡುಗರ್ರಿಗೆ ನನ್ಗ ಸೆಟ್ ಾದ್ರ ಹ್ಮ್ ಹುಡುಗರು ನಾ ಹೋಗ ಟೈಮಂಗ್ ಅವ್ರೋಗೋ ಟೈಮಿಂಗ್ ಸೆಟ್ ಆಗಿಲ್ಲ ಅಂದ್ರ ಮನೆಾಗ ಯಾರ ಇಲ್ಲರು.
ಹೌದೌದು ಹಂಗೆ ಆಗ್ತದೆ.
ಹ್ಮ ಅವ್ರ ಬರಟಿಗೆ ಮನೆಗ್ ಇರ್ಬೇಕಲ್ಲ ಅದೇ ಅವರು ಸ್ಕೂಲ್ದಾಗ ಕೇಳಿದ್ದೆ ಅವರು ಎಲ್ಲ ಬಾ ಅಂತಂದ್ರ ಇವ ಎಲ್ ಕೆ ಜಿ ಯ ಕೆ ಜಿಿಗೆ ಏ್ರಿ ಸದ್ಯಕ್ಕ ಆಮೇಲೆ ಮತ್ತೆ ದೊಡ್ ಗ್ಲಾಸ್ಿಗೆ ತೋ ತಗೋತೀವಿ ಅಂತ ಅಂದ್ರರು. ಈಗ ಅದೇ ಫುಲ್ ಪೋಸ್ಟ್ ಖಾಲಿ ಆದ್ರೆ. ಹಿಂದಿ ಹೇಳಕ್ಬೇಕು ಅಂತಂದ್ರರು. ನಾನು ಇ ನೀವು ಹುಡುಗೂರು ಸಲ ಒಲ್ಲೆ ಅಂತ ಅಂದೇ ರಿ
ಹೌದಂಗತ ಮತ್ತೆ ನಾವೇ ಹೇಳಕತಾರ ಹುಡಗುರು ಇದು ಮಾಡಂಗಿಲರಿ ಬತ್ತ ಇದ ಮಾಡ್.
ಹ್ಮ್ ಅವರು ನಮ ಈ ಮನೆಗ ಹೆಂಗ ಅಂಜದೇ ಇಲ ಅವರು ಹ್ಮ್. ಯಾರು ಹೇಳಿದ ಮಾತು ಕೇಳಲ ಅವರು ಅದಕ್ಕೆ ಏನ ಸುಮ್ನೆ ಬೇಡ ಅಂತ ಹೇಳಿ ನಾನೇ. ತಡರಿ.
ಹೌದ ರೀ ಇರ್ಲೇ ಮತ್ತ ನಡೀತ ಮುಂದ ನೋಡಾಕತ.
ಅದೇ ನೆಕ್ಸ್ಟ್ ಇಯರ್ ಏನಾದಾರರು ನೋಡಿದರ ಆಯ್ತು ಮತ್ತ ಅಂತ ಸುಮ್ನ ಆದೇ ರಿ
ಹ ಅಂದ್ರೆ ಅಕ್ಕಡಿ ಟೀಚಿಂಗ್ ಚಲೋ ಅಲ್ರಿ. ಹಾ
ಟೀಚಿಂಗ್ ಏನ ಚಲೋ ಆದ್ರಿ.
ತಂಗಿ ಇರಲ
ನಮ ಕಡೆ ಇದ್ದಂಗ ಇರಲ್ಲ ಹೇಳ ನಮ ಕಡೆಗೆ ಇಲ್ಲಿಗೆ ಬಾಳ ವ್ಯತ್ಯಾಸ ಇರುತ್ತೆ ಹ
ಹೌದ ಹೌದ ರಿ ಇಲ್ಲಿ ಎಲ್ಲಿ ಸಣ ಇಷ್ಟು ಕೊಡಕ
ಅಂತ ಹೇಳದಲ್ಲ ಅಯ ಅಲ್ಲಿದೆ ಬೇರೆ ಇಲ್ಲಿದೆ ಬೇರೆ
ಹ್ಮ್
ಅಲ್ಲಿ ಇಲ್ಲಿಗೆ ಫುಲ ಹಂಗ ನೋಡಿದರ ಫಿಫ್ಟಿ ಪರ್ಸೆಂಟ್ ಅಲ್ರಿ ಮತ ಜಾಸ್ತಿನೇ ವ್ಯತ್ಯಾಸ ಅದ ರಿ
ಹೌದ ಅಂದ್ರೆ ಏನ ಕಡೆಲ್ಲ ಆಕ್ಟಿವಿಟೀಸ್ ಮ
ಹ್ಮ ಎಲ್ಲಾ ಆಕ್ಟಿವಿಟೀಸ್ ಮುಖಾಂತರ ಹೇಳಿ ಕೊಡತಾರ ರಿ ಎಲ್ಲಾ ಕರೆಕ್ಟ್ ಇದು ಅಂದ್ರ ಇದೇ ಅಂತ ಕಲ್ಸ್ತ
ಹೌದ ಹೌದು ಚಟುವಟಿಕೆಗಳ ಮೂಲಕ ಬ್ಯಾಸರ ನಗ ಇರಬಾಡದು ಕಲ್ತಿನು ಕಲ ರ್ಬೇಕಂಗ ಕೊಡ್ತಾರ ಹ ಹ ನಮ ಕಡೆ ಇಲ್ಲ ರಿ ಅವ ಕ್ಲಾಸ್ ಕುಂತಾರ ಅಲ್ಲೆ ಪರ ಕ್ಲಾಸ್ ಅಂತ ಹೇಳ್ದ ಎದ್ದು ಹೋಗಬೇಕು ಅವರು ಹಂಗ ಆಗತ್ತ ದೇತರಿ ಮತ್ತೇ ಕುಂದರ್ಸಿ ಅಷ್ಟೇ ಅಂತರ ಏನು ಆಕ್ಟಿವಿಟೀಸ್ ಇರಲ್ಲ ಏನು ಇರಲ್ಲ ಚಟುವಿಕೆಗಳು ಇರಲಿ ಈಗ ಏನು ಆರಾಮ ಸುಮ್ಮ ಕೊಡೋದು ಹೇಳದ ಅವರು ಉಂಡ್ ಬಂದ ಇರತಾರ ಮಸ್ತ್ ನಿದ್ದಿ ಮಾಡಕ ಹತ್ತ ಬಿಡತಾರ ಜಾಸ್ತಿ ಕತ್ತು ಕೊಡತರ
ಈಗ ಹಂಗೆ ಆತದ ರಿ ಈ ನಂಬಲ್ಲಿ ಬುಕ್ಸ್ ಒಂದ ಹಿಡಕೊಂಡಕೀ ಬುಕ್ಸ್ ಇದಾಗ ಏನಿರ್ತೋ ಅದು ಅಟ್ಟೆ ಕಲಿಸಸ್ತಾರ
ಹ್ಮ್
ಇಲ್ಲ ಹಂಗಿಲ್ರಿ ಈಗ ಒಂದ ಅವ್ರಿಗ ಹಣ್ಣುಗಳ ಬಗ್ಗೆ ಪರಿಚಯ ಮಾಡ್ಬೇಕಂತಂದ್ರೆ ಅಣ್ಣ ಏನಂತಂದ್ರ ಅವ್ರ ಕೈಲ ಏ ನೆ ಎಲ್ಲಾ ಡ್ರಾಯಿಂಗ್ ಶೀಟ್ದಾಗ ದೊಡ್ಡ ದೊಡ್ಡ ಹಣ್ಣ ಇಳಿಸಿ ಅದ್ರ ಕಲರ್ ಅದ್ ಹಣ್ಣ ಇದೇ ಹಣ್ಣ ಹಣ್ಣು ಅಂತ ಅವ್ರಿಗೆಲ್ಲ ಗೊತ್ತಾಗಬೇಕದು
ಹೌದೌದ್ರಿ
ಕೈಲ ಒಂದೊಂದು ಅಣ್ಣ ಬ
ಹ ಅದ್ರೂ ಮಾಡಸ್ತಾರೆ ಮತ್ತತ್ ಅದ್ರ ವೇಷ ಹಾಕೊ್ ಬರ ಹ
ಹ ಅದ್ರ ವೇಷ ಹಾಕೊ್ ಬರಕ ಹೇಳ್ತಾರೀ ಅಂದ್ರ ಅವ್ರಗ ಈಗ ವೆಜಿಟೇಬಲ್ ಬಗ್ಗೆ ಹೇಳಕತ್ತದಂದ್ರೆ ವೆಜಿಟೇಬಲ್ ಬಗ್ಗೆನೇ ಹೇಳ್ತಾರೀ ಅವ್ರ ಒಂದ್ ವಾರ ಪೂರ್ತಿ ಈಗ ಪ್ರ್ರೂಟ್ಸ್ ಬಗ್ಗೆ ಅಂದ್ರೆಫ್ರೂಟ್ಸ್ ಬಗ್ಗೆನೇ ಹೇಳ ಅವರು ಅಂದ್ರೆ ಇಲ್ಲಿಂಗ ಕಲಸ್ತಾರೆ ನಮ ಕಡೆೆಯಲ್ಲ ಪಟ ಪಟ ಪಟ ಹೇಳಿದ್ರಾನ ಇದು ಇದು ಆ್ಯಪ್ ಅಲ್ಲೋಡು ಇದು ಇದು ಆರೆಂಜ್ ನೋಡು ಇದು ಬನಾನಾ ನೋಡು ಅಂತ ಹೇಳ್ಬಿಟ್ಬಿಡ್ತಾರೆ ಮುಗತಾಟೆ ಹಂಗಾಗಿ ಏನಂದ್ರರು ಒಂದೊಂದ್ ಹುಡುಗರು ನೆನ್ಪ ಅಂದ್ರೆ ಒಂದೊಂದು ಹಡುಗರು ನೆ
ನೆನ್ಂತರಲ್ಲ ಯಏನ್ ನ್ ಕಡ್ತಾರೆ ಮತ್ತೆ ಅದು ಆ ಟೈಮ್ ಏನ್ ಕತಾರೆ ತಮ್ಮ ಮತ್ತೇ ಒಂದ ಐದಾರ್ ದಿನ ದಿನ ಬಿಸಲು ಕೇಳಿ ಏ ಹಂಗಿಲ್ಲ ಅವ ಸ್ಪೆಲಿಂಗ್ ಸಹ ಅತಾರಂಗಿಲ್ಲ ಒಳ್ಳೊಳ್ಳೆ ನಂಬಕ್ಕೆ ಆತಾರ ಅವ್ರ ಹೌದೌದ ಹಂಗೆ ಹ್ಮ್ಮ್ಮ್ ಹ್ಮ ಸರಿ ಸರಿ ಇಡ್ಲಿ ರಿ
ಮತ್ತೆ ಹಚ್ತೆನಿ ತೋ್ರಿ ಸರಿ ಇಲ್ರಿರಿ ಹ
ಹೌ